ಹಲೋ
ಹಾ ಹೇಳ್ರಿ ರೆಡ್ಡಿ ಅಲ್ಲಿ ಪೂರ ನಿಮ್ದೇ
ಹೂ ಯಾಡು ಕಾಲ್ ವೆಸ್ಟ್ ಮಾಡ್ಕೊಂಡ್ವಿ ನೋಡ್ ನಾವ್ ಒಂದು ಸಲ ಅಲೋ ನೀ ತು್ಣಿ ಹೆತ್ತಲಿಲ್ಲ ಮತ್ತೆ ಯಾಡು ಕಾಲ್
ಯೇ ಎತ್ತಿ ನೆಟ್ ಆನ್ ಮಾಡಿಲ್ಲ ಆಕಿ ಅಚ್ಛೇಯಾಳ ಅಚ್ಚಿದ್ಯಾ ಫೋನ್ ಅಚ್ಚತಿ ಅಂತ
ಹೋಮ್ ಸೂಳೆ ಮಗ ಅದಾನ ಇವಾ ಎರಡು ಕಾಲ್ ವೆಸ್ಟ್ ಆದುವು ಈಗ ಎನ್ ಅಂದವ
ಅಯ್ಯೋ ಟಾಸ್ ವೆಸ್ಟ್ ಆಗ್ಯಾವ ಅಷ್ಟೆಯಾಡು ಟಾಸ್ಕ್ ಅಷ್ಟೇ ಏನ ಆಗಲ್ಲ ನನ್ನು ಬೀ ಏಳು ಇವಾಗ ಟಾಸ್ಕ್ ಮಸ್ತ್ ಟಾಸ್ಕ್ ಇಪ್ಪತ್ತ್ ಮೂರು ಟಾಸ್ಕ್ ಅವ
ಲೇ ಎಲ್ಲಾಸು ಮಂದಿವು ರೊಕ್ಕಾ ಜೇಗ್ಗಿ ಬಂದಾವು ಲೇ ಹೌದ ಅಲ್ಲ ಅಭಿ ಮತ್ತೆ ಸಾವಿರ ಅಭಿ ಮತ್ತೆ ಸಾವಿರ ಬಂದವು
ನನ್ ಯಸ್ ಕಾಲ್ ಮಾಡ್ತಯ
ಇನಾ ಯಡ್ದ್ ಮಾಡ್ತೀನಿ ಆಯ್ತು
ದಿವಸಾನ ಮಾಡ್ತೀನಿ ಹಲೋ
ಸಾಕಂಗ ಒಬ್ರ ಇಷ್ಟ ಇರ್ತಾವ ಎನ್ ಲೇ
ಏನಿಲ್ಲ ಐದ್ ಜನ ಒಟ್ಟ ವಿಭಿನ್ನವಾದ ಐದ್ ಜ ಜನಕ್ ಮಾಡ್ಬೇಕಷ್ಟೇ ಕಾಲ್
ಐದು ಐದು ಜನಕ್ಕೆ ಅನು
ಹಾ
ಮಲ್ಯ ಲೇ ಕೇಳ್ತಲ್ಲ ಹೇಳ ಮಲ್ಲ
ಮೆಡಿಕಲ್ ನೋಡ್ಪಾ ಅವ ಪೋನ್ ಅಚ್ಚುತನ ನಾ ಅಚ್ಚಲ್ಲ
ಲೇ ಎಟ್ಟು ಡಿಮ್ಯಾಂಡ್ ಲೇ ನಿಂನೌನ್ ಫೋನ್ ಅಚ್ಚುತಕ ಅಚ್ಚಲ್ಲ ಅಂದ್ರ ಅವಂದು ನಿಂತದ ಕೆಲ್ಸ ನಿಂದ ನಿಂತದ ಹಾ
ಬರಿ ಗಾಡಿಗೆಲ್ಲ ಹ ಸರಿ ಹಾಸ್ಟೆಲ್ ಕರೆಕ್ಟ್ ಆಗಿ ಇಲ್ಲ
ನಾ ಗಾಡಿ ತೊಂಬರಿಸ್ತೀನಿ ಅಂತ ಹೇಳಕುಂತಿನಿಲ್ಲ
ಫಸ್ಟ್ ಹಾಸ್ಟೆಲ್ ಮಾಡ್ಸಾರ ಅಣ್ಣ ನೀ ಆಷ್ಟೆಲ್ಲ ಮಾಡ್ಸಿರಿ ಹಂಗ್ ಸ್ನಾಕ್ಸ್ ಆಗಲ್ಲ ಈಗ ಆರಾಮ ಡೀಲರ್
ಹಾ
ಡೀಲರ್
ಹಲೋ
ಹ್ಮ
ಎಸ್ಸಿ ಎಸ್ಟಿ ಅಸ್ಟೆಲಾಗ ಇರ್ತೀನಿ ಪಾ
ಹಾ ಎಲ್ಲಿ ಇರ್ತಿ ಲೇ ಕೊಡಿ ಹೊಲಸನ ಹೊಲಸ ಅದ ಅಸ್ಟೆಲ್
ಎ ಸುಮನ್ ಮೈಗಿ ತಕ್ಕೋಲಾಕ್ ಎನ್ ಲೇ ರಾತ್ರಿ ಬಂದ ನಿಮ್ಮ್ ಅಸ್ಟೆಲ್ ದಾಗ್ ಮೊಕ್ಕೋತಿನಲ್ಲ
ನೋಡಪ್ಪ ರೆಕ್ಮಂಡ್ ಎಸ್ ಮೂಊರಾಗ ಯಾರ ಯಾರ ಅವ್ರ ನಡೀತೇನ ಹೆಚ್ಚ ಯಾ
ಅವ ಅಡ್ಸಕ್ ಕುಂತವಲೇ ಏನಲ್ಲ ಕುಂತರೆ ತಂದ್ಯ ಅಲೋ ಈಗಾ ಈಗ ಮೇಡಮ್ ಕೇಳಿದ್ರ ನಾ ಇನ್ನೊಂದ್ ಹದಿನೌದು ದಿನಗಳು ದನ್ದಾಗ ಓದ್ನಪ್ಪಾ ಅಂತ ಅವ್ರಂತಾರ
ಹಾ
ಹ ಸರ್ ಫರ್ನಚರ ನ ಲೂಮ್ಯಾಲಿನಪ್ಪಾ ಅವ್ರಿಗೆ ಕೇಳ್ರಿ ಅಂತ ಅವ್ರ ಅಂತಾರ
ಇಲ್ಲ ಇದ್ರ ವೆಟ್ರನರ್ ಹುಡುಗರು ವೆಟರ್ನರಿ ಹುಡುಗ್ರು ಎಲ್ಲ ಒಂದು ರೂಮ್ ಇದ್ಧಿವಂದ್ರ ಎಲ್ಲಾರ ಒಂದಾಗ ಮಾತಾಡಿ ಯಾರ್ ಬಂದ್ರ ಹಂಗ್ ಇಟ್ಕೋಬೇಕು
ಹ್ಮ್
ಹ್ಮ
ಸರ ಕನ್ ವೇಟರ್ನರಿನಾ
ಹಾ ಮತ್ತೆ ಮಾತಾಡಿದ್ರೆ ಸುಮ್ಮನೆ ಇರಬೇಕು ಅ ಅಷ್ಟೇ ನಾ ಸ್ವಲ್ಪ ಜನ ಮಾತಾಡಿದ್ರೆ ಮಾತಾಡಬೇಕು ಇಲ್ಲ ಅಂದ್ರೆ ಮಾತಾಡಲ್ಲ ಸತ್ಯ ಇಷ್ಟೇ ಸರಿಯಾಗಿ ಹವಾ ಎದಿ ಮೇಲೆ ಓ ತರ
ಹ್ಮ್
ಹಾ ಬಾಪ ರೆಕಮೆಂಡು ಹಚ್ಚು ಸುಮ್ನೆ ಹೇಳಿ ಇರು ಯಾರು ಏನೇ ಅಂದ್ರು ಹೆದರಿ ಮಾತಾಡಬೇಕು ಆತದ
ಹಾ ಆನದಿಕನ್ಲ್ಲಲ್ಲ ನಲ್ಲ ಅಯಚ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ನಲ್ಲಿ ಇರುತ್ತೇನೆ
ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಹಂಗ್ ಅನ್ಸ್ದ ಆದರೆ ಸರಿ ಇಲ್ಲ
ಇರ್ಲಕ್ಕ ಮೈನಾರಿಟಿ ಹಾಕಿನಿ ಹಲೋ
ಹಾಸ್ಟೆಲ್ ಹಾ
ಮೈನಾರಿಟ್ಯಾಗ ಹಾಕಿನಿ ಅಂದೆ
ಹಾಡಾಗಿದೆ ಏನು
ಮೈನಾರಿಟಿ ಹಾಸ್ಟೆಲ್ ದೊಡ್ಡ ಡಿಮ್ಯಾಂಡ್ ಅದಕ್ಕೆ
ಯಾಕೆ
ಎ ಅದು ಆಗಲ್ಲ ಅದರಾಗೆ
ಯಾಕ ಆಗಲ್ಲ
ಹಾಗಗಲ್ಲೇ ಕೋಡಿ ಕಾಲಿ ಇರೋದೆ ಟೆನ್ ಪರ್ಸೆಂಟ್ ಖಾಲಿ ಇರ್ತವಾ ಅ ಪಿಯುಸಿದಾಗ ತಗೋತಾರೆ ಮತ್ತು ಎಲ್ಲ ಡಿಗ್ರಿ ಏರ್ಲೈನ್ಸ್ ತೊಗೊಂತಾರ ಮುಸ್ಲಿಂ ದು ಹಾಸ್ಟೆಲ್
ಅಡಿಸ್ತದ ಅಡಿಸ್ತದ ರಿಸಿಪ್ಟ್ ನಿಮ್ ಅದಕ್ ಇನ್ನ ಎಂದ್ ಬಿಡ್ತಾರ ನೀಮ್ ಅಡಿಸ್ತದ ಒಳಗ ಹಾಕ ಹಾಕದತ್ತಂದ ಇಬ್ಬತ್ತರ್ತ್ ಹೋಗಿ ಆಕಿದಗನ ಕಾಮ ಇತ್ತಂದ್ರ
ಮತ್ತೆ
ಇರ್ಲಕ್ಲ ಮಗ ನಾನ ಹೆಂಗ ಇರ್ ಹಲೋ
ನಾ ಕೇಳಿದ್ದ ದಿನಾನೇ ಇರ್ತ ನಾಳಗ ಹೋಗಿ ಕೇಳಮ್ಮ ನಾಳಗ ಇರ್ತೆ
ನಾಳಿಗೆ ಇರ್ತ್ ನೋಡು
ಆಯ್ತು ನಾವ ಈಗ ಗಾಡಿ ತಗೊ್ ಬರ್ತೆೇ ನ ಎದಗ್ ಬಸ್ ಹೋಗ ಬರ್ರಿ ಶಾಪ ರೀ
ಬಸ್ಸಿಗೆ ಹೋಗಮು
ಅಕ್ಕಡಲ್ಲ ಹಾಸ್ಟೆಲ್ಗೆ ಹೋಗಬೇಕು ಬಾ ಅ ಎಲ್ಲ ಮಸ್ತ್ ಹಾ ಯಾವ್ದನ್ ಗಾಡಿಸಕ ಹಗಂದ ಅಲ್ಲಾ ಗಾಡಿ ಗಾಡಿ ತಂದ್ರ ಗಿಡ್ಕಿ ಕ್ತ ಡೈರೆಕ್ಟ್ ಆತಿಗೆ ಮಾರಾಡಂಗ
ಆ ಫೋನೆ ಹಚ್ಚಿದರೆ ಹಾಗೆ ಹೋಯ್ತಲ್ಲ
ಫೋನ್ ಅಚ್ಚು ಬ್ಯಾಡ ಸುಮ್ನೆ ಡೈರೆಕ್ಟ್ ಮಾತಾಡ್ತಾರೆ ಫೋನ್ ಹಚ್ಚು ಬೇಡ ಹೋಗಿ ಡೈರೆಕ್ಟಾಗಿ ಮಾತಾಡೋನ
ಅಂತ ರೊಕ್ಕಕ ರೊಕ್ಕ ಇಸ್ಕೊತಿಯ ನೀ
ಹ ರೊಕ್ಕ ಬೇಗ ಮತ್ತೆ ರೊಕ್ಕ ಕೊಡುಪ ಅಣ ಅಂತ ಬಾಯ್ತಾರದನ್ ಕೇಳವಲ್ಲ ಅಂತ ವ್ಯಾಕ್ಸಿನ್ಗೆ ದಾಗ ಆಥ ಕೊಟ್ರ ಕೊಳ್ಳೇ ಇಲ್ಲಂದಲ್ಲ ಕಖರ್ಚಿ ಕೊಟ್ರ ಸಾಕಕ್ ನಮ್ಗೆನ
ಮತ್ತತ್ ಅಷ್ಟ ಸಾಕಕ್ ಮತ್ತೆ ಹಣ ನೀರು ಅವ್ ರೊಕ್ಕಾಯಕ್ಕ ಕೊಡ ಇಬ್ಬ್ರಾದ್ರ ರೊಕ್ಕ ಇಕ್ಕ ಕೊಡದ ಹೆಂಗ ಬಂದಂದ್ರೆ ನೋಡಪ್ಪಣ್ಣ ರೊಕ್ಕಾಯಕ ಕೊಡೋಣ ಕೊಡ ಬಿಡಣ ಬಿಡ
ಕೊಡನ ಕೊಡ ಬಿಡಣಡ ನೀನು ತಿಳಿದಷ್ಟು ಕೊಡೋಣ ಇಬ್ಬರಿಗೆ
ನೀ ತಿಳ್ದಂಗ ಮಾಡೋಣ ಅಂತ ನನ್ ಬೇಕ್ ಅಷ್ಟೇ
ಹಾ ಆಯ್ತಾ ಎಷ್ಟ ನವು
ತಿಳಿದಂಗ ಮಾಡೋಣ ಅಂತ ಅನ್ನಬೇಕು
ಹ ಇರ ನಿನ್ ನಿನ್ ಪ್ರಕಾರ ಇರಂತಾನ ಇರಲ್ ಬ್ಯಾಡಪ್ಪ ಅಂತನಾವ ಇಬ್ರ
ಕೇಳಗೈ ನನ್ ಕೇಳದ ಅದಕ್ಕೆ ಆಗೋಲ್ ನನ್ಗ್ ಕೇಳಂದ ಎಷ್ಟ್ ಸರಿ ಅವ ಅವಾಗ ನನ್ ಅಭಿ ಸಿ ನಾನ ಒಂದ್ಸರಿ ನಾನ ಒಂದ್ ಸರಿ ಒಬ್ಬನ ಅದ ಕೇಳ ಅಣ್ಣ ನಮ್ ದೋಸ ಅವ ಬಂದ ಅವ ನಾನ ಇಬ್ರು ಬರ್ ತೋೋಣ ಅಂತ ಇಲ್ಲ ಬಾಡಂದ ಇಬ್ರಾ ಆಡಪಾ ನಿಮ್ ಕಲ್ಯಕ್ನ ಆಗಲ್ಲ ಸುಮ್ನೆ ಆಗಲ್ಲ ಸುಮ್ಮ್ ಬೇಡ
ಅಲ್ತ್ವಣಾನ ಒೋಗ ನೀ
ಕೇಳಂತ ಆತಂಗ ನಾಳಿಗ್ ಬ್ಯಾಡನ್ನ ಕೈತ್ ವಿನೋದಣ ಇರೋದ್ರಾಗ ಇಬ್ಬರ ಕೇಳ ಅದ್ರ ಎ್ದು ಬಿಡಮ ಆಯ್ತಾ
ಹ್ಮ್ ಅಡಿಸತ ಅದ ಒಂದು ಕೇಳ ಐ ಕರಕಂದ್ರಸರ್ ಎಲ್ಲ ರಾಯತ ಅಡಿಸ್ತಾನ ಗಪ್ಪದ ಬಿುಡವು ಹ್ಮ್ ಅದ ಮೈಸೂರು ಮೆಡಿಕಲ್ಕ್ ಹೋಗಂದಾರಂತ
ಮೈಸೂರು ಮೆಡಿಕಲ್ ಎಲ್ಲಿ
ಬಸ್್ಟಾಂಡ್ ಬೆಲ್ಲ ಉಂಟು ಹ ಇವನಂತ ಇವಾಗ
ಯಾವ ಬಸ್ ನಿಲ್ದಾಣ
ಧೋರಣ ಾಕರ
ಯಾರ ಇ ಮೈಸೂರು ಮೆಡಿಕಲ ಇಲ್ಲಿಳ ಹಳೆಪಾಷ ಪದ
ಹ ಹೊಸ ಬಸ್್ಟಾಂಡ್ ಆಳ ಬಸ್್ಟಾಂಡ್ ಬಲ
ಹಳೆ ಬಾಸ್ಡ್ ಬಲ್ಲ ಅ ಅದೇ ಹಯ್ದಾನ ಅಲ್ಲಿಗೆ ಹ್ಮ ಹ್ಮ ಕರ್ಕೊಂಡ್ರ ಅಂದ್ರೆ ಆಯತ
ನೀ ಯಾಕ ಹೋಗಿದ್ದೆ
ಅದೇ ಆ ಮೆಡಿಕಲ್ಗೆ ಹ್ಮ್ ಏನ ತರದಿತ್ತ ಕಳಿಸಿದ್ದ ಅಣ್ಣ ಗಾಡಿ ತಗೊಂಡ್ ಹೋಗಗ ಮೆಡಿಕಲ್ಗ ಹ ತಂಪ ಅಂತ ಒಯಿದೆ
ಹ್ಮ
ಹೋಗಗನ್ ತಾಮಲ್ಲ
ಹ್ಮ್
ಹಾ
ಅದನ್ ನಾವ್ ನೀವ್ ಹತ್ರ ಊರ್ ಸೇರ್ಬಿಟ್ಟು ಸುಗ್ ಫೋನ್ ಹತ್ತ ಅಂತಂದ್ರ ಏನ್ ನ ಅವ್ನ ೋನ್ ಹಕ್ತಿ ಅವನ ಫೋನ್ ಹತ್ಲತರಿ ಅಲ್ಲ
ಹಾ
ಲೆ ಲೆವೆಲ್ ಎಲ್ಲ ಹೆಚ್ಚ ಮಾಡ್ಕದ್ರಿ
ಎಲ್ಲಾ ಕಡೆ ಹ ಕೇಳ ಮ ಹೆಂಗ ಕೇಳ ಭಾರತಪ ಅಂತ ಇಬ್ರು ಬರ್್ದಪ್ಪಾ ಅ ಂಕ್ ಕೇಳಿ ಇೊ್ ಸರಿ ಲಾಸ್ಟ್ ನಾನ್ ನೀನ್ ಇ ಬೆಟ್ಟೆ ಕೇಳಿ ಬರವ ಆತ ಮನ್ಸಿದ್ರ ಕರಕಲೆ ಎಲ್ಲ ಬಿಟ್ಟ ಬಿಡ್ಲ ಆಯ್ತಾ
ನೀವ ಹಬ್ಬ ಅತ್ರಿ ನೀನ ಇರಲ್ಲ
ಆ ಅಲ್ಪ ಅಬ್ಬಾರ ನಮ್ಮ ಇಷ್ಟ
ಹಾ
ಅಪ್ಪ ವರದ ಆಳ ಮಸ್ತ್
ಹ್ಮ್
ನೀರ್ತೇ ನ ಅವಲೆ ಇರ್ತೇ ನೀರ್
ಇರತಾರ ನೀವ ಇಷ್ಟ್ ಯಾಕ ಕೇಳ್ತದ ದಳ ಮಲ್ನನ ಅಲ್ಲ
ಹಾ ಮೆಡಿಕ ಮೆಡಿಕಲ್ ಮೆಡಿಕಲ್ ಅಂತ ಸಹಾಯಕೈತಲ್ಲೇ ಮತ್ತೆ ಹೆಜಿಬಾಬ ಕೂಡ ಕಲಯದಾ ಹಾಂ
ಒಬ್ಬ ವಿರೋದ ಆಗಲ್ಲೇ
ನಿ ಅಡ್ವಷ ಚಲಲ್ಲಿ
ಒಂದ್ ವರ್ಷ ಆಯ್ತು ಒಂದ್ ವರ್ಷದಾಗ ಏಟ್ಕೊಲ್ತರನು
ಅ ವೇರ ತಾಳಲ್ಲ ಹೌದಲ್ಲ ನಬೇಕೇಕಲ್ಲ ಮಾತಾಡ್ಲಿ ವಿನ್ ಅಲ ವಿನೋದನ್ ಬದ ಮೆಡಿಕಲ್ ಆದಾಗನ ಟ್ರೀಟ್ಮೆಂಟ್ ಮಾಡಕಕ್ ಇದೇನದು ಹುರ್ಗ ಆಟ ಆಗಸ್ತಾನ ಹ್ಮ್ ಇ ಆಗಲ್ಲ ಆಗಲ ಪಾಡ ಬಲ್ ಹಾಗಲ್ಲಪ್ಪಾ ನಮ್ಮ ಸಿಬ್ ಒಬ್ರು ಎಡನ್ನ ಅಂತಂದ್ರ ಡೈರೆಕ್ಟ ಅಮ್ಮ ವಿನೋದ್ ಉಪನ್ಯಾಸಮ್ಮ ನಾನನ್ ಆ ರೆಡ್ಡಿ ಆಐರ್ತೋಣ ತನ್ನ
ಹ್ಮ್
ಆಯ್ತು ಹಪ ಅವನ್ ಏನ್ ಕೇಳ್ದ್ ಬೇಡ ಅವ್ನ್ ಕೇಳಿದ್ರ ಕೇಳಮ್ಮಲ್ಲಾ ಸೀದಾ ಅಂಗಡಿ ಹೋಗಿ ಕೇಳಮ್ಮ
ಇಲ್ಲ ವನೋದ್ ಕೇಳ್ಬೇಕಕ್ ಅಂತ ಫೋನ್ ಹಚ್ಚರ ಇಲ್ಲಾಂದ್ರೆಗ ವಿನೋಂತ
ಹ ಬೇಡ ನಾವೇ ಮಾತಾಡೋ ವಿನೋದ್ ದೊಡ್ಡ ಆಡಸ್ತಿಲ ಅದ ನಿಂಗ ಗೊಯ್ತಿಿಲ್ಲ ನಿನ್ಗ ಚರ ನೀರದ ಅಸದ ಸ್ವಲ್ಪ
ಆ
ಆಡಿಸತಾನ ಹಂಗೆೊತ್ತಿಲ್ಲ ನಿಂಗೆ ನನನ್ಗೆ ಕಲ್ತಿ ಇರ್ತಾನ ಹಂ ಹಿಗೆ ಮಾತಾಡ್ತಾನೆ ನಿಂಗೆ ಗೊತ್ತಿಲ್ಲ
ಅಡ ಅಡಸ್ತಾನ ಮಟ್ಟ ನ
ಹಾ
ಹ ಪಾದ ಅವ ಮ ಇಲ್ಲ ಜಿಮಾ ಆತಾ
ಹಾ ಮಾಡ್ತಾಳನ್ಗೆ
ನಾಾನ ಆಸ್ತರ
ನಿರ